ಹಲೋ. ಹಾ ಅನಿತಾವ್ರೆ.
ಹಾ ಇವಾ. ಕೇಳಸ್ತಾ ಇದೀಯಾ?
ಹಾ ಕೇಳಸ.
ಹ ಆ ಹಾ ನಾನ ಚೆನ್ನಾಗಿದ್ದೀನಿ ನೀವು?
ಹಾ ಚೆನ್ನಾಗಿದಿನಿ.
ಏನ್ ಮಾಡ್ತಾ ಇದ್ದೀರಾ?
ಫ್ರೀ ಆಯ್ತು ಇಬ್ಬ್ರನ್ನೂ ಮಲಗಸ್ಬಿಟ್ಟು.
ಸಾಕ ಆಗಬಿಡ್ತೇ ಬಿಡಿ ಮಕ್ಳ ಜೊತೆ. ಎಲ್ಲಾ ಹೇಗಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಕು. ಅದು ಒಂದ ವರ್ಷ ಎರಡ ವರ್ಷ ಡಿಫ್. ಫ್ರೆಂಡ್ಸ್ ಆಗಿರವರ ನಾವೇ ಆ ಪಾಟಿ ಕಷ್ಟ ಪಡ್ತೀವಿ. ಇನ್ನ ನೀವು ಟ್ವಿನ್ಸ್ ಇನ್ನಷ್ಟು. ಇಷ್ಟಪಡ್ಬೇಕು
ಏ ಒಬ್ಬರು ಮಲಗಿದ್ರೆ ಒಬ್ರು ಮಲ್ ಆಗಲ್ಲ ಅದೇ ಇಷ್ಟೋ ತನ್ಕ ಆಯ್ ಇಲ್ಲ ನಮ್ಮ್ ನಮ್ಮ್ ಗಂಡವ್ರ ಮನೆಯಲೆ
ಅಲ್ಲೇ ಇದ್ ಹೋಗ್ಬಿಟ್ರ ತೋಟ್ಲ್ ತಗೊಂಡು ಎಸ್
ಬಂದ್ ಆಯ್ತು ಹತ್ತ್ ತಿಂಗಳು
ತಿಂಗ್ಲ್ ಒಂಬತ್ ತಿಂಗ್ಲ್ ಹೋಗ್ಬಿಟ್ರಾ
ಹ್ಮ್ ಒಂಬತ್ ತಿಂಗ್ಲ್ ಗ್ ಬಂದೆ
ಟ
ಊಟ ಅದೇ ಉಪ್ಸಾರ್ ಮಾಡಿದೆ ಆಯ್ತು ಊ ಊ ಎಲ್ಲಾರ್ದು ಊಟ ಆಯತು ಎಲ್ಲ ಒಂದ್ಂದ್ ರೌಂಡ್ ಮಲ್ಗಾವ್ರೆ ಹ ಅತ್ತೆ ಮಾಡ್ತಿದ್ರು ಪಾಪ ಮೇಘ ಒಂದು ಸ್ವಲ್ಪ ಹ ಅತ್ತೆಗೊಂದ್ ಸ್ವಲ್ಪ ಹುಷ್ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗೋರೆ ನಾನ್ ಮಾಡ್ತಾ ಇದ್ದೀನಿ ಹಾ ನಿಮ್ದ್ ಉಟ್ ಟಾ ಏನ್ ಮಾಡಿದ್ರಿ ಅಡ್ಗೆ ವಾಯ್ಸ್ ಬ್ರೇಕ್ ಐತೈತೆ ವಾಯ್ಸ್ ಬ್ರೇಕ್ ಐತೈತೆ
ನಮ್
ಹೇಳ್ತಿದೀಯಾ ವಾಯ್ಸ್ ಬ್ರೇಕ್ ಐತೈತೆ ಹು ನೆಟ್ವರ್ಕ್ ಇರೋಕ್ ಕಡೆ ಬನ್ನಿ ನೆಟ್ವರ್ಕ್ ಇರ ಕಡೆ ನಿಂತ್ ಕೋಳಿ
ಹಾಗೆ ಹಾಗೆ
ಹ ಹ ಇ ಇವಾಗ ಕೇಳಸ್ ಅವಾಗ್ಲೇ ಕೇಳಸ್ತಿರ್ಲಿಲ್ಲ ಕೇಳ್ತಿದ್ದೆ ಈಗ ನನ್ ಮಾತು ಹಲೋ
ಹ
ಕೆಳ್ ಕೇಲ್ಸ್ತಿಲ್ಲ
ನಾನು
ಕೇಳ್ಸ್ತಿಲ್ಲ ಅನಿತ ಅವ್ರೆ
ಬೆಳಿಗ್ಗೆ ದೋಸೆ ಮಾಡಿದ್ದ್ ಹಾ ಚೆನ್ನಾಗ್ ಕೇಳಸ್ತ್
ಹಾ ಹಾ ಹಾ ಸ್ಲೋ ಕೇಳಿಸ್ತೈತಿಮ ವಾಯ್ಸ
ಹಾ ಬೆಳಿಗ್ಗೆ ದು
ಇವ ಕೇಳ್ತಿದೆ ಹೇಳಿ ಅವಾಗ್ಲೇ ಕೇಳ್ತಿರ್ಲಿಲ್ಲ ಹ್ಮ್ ಕೇೇಳಿಸತಿದೆ
ಹ್ಮ್ ಸಮಾಚಾರ ಅದೇ ಬಿಗ್ಗೆ ದೋಸೆ ಮಾಡಿದ್ವಿ ಮತ್ತೆ ಮತ್ತೆ ಅದೇ ಇತ್ತು ಮಧ್ಯಾಹ್ನಕೂಣುವವೆ
ಹಾ ಹ
ಹೌದಾ ಹ್ಮ ಹೇಳ್ಬೇಕ ಎಲ್ಲ ಸಮಾಚಾರ ನಮ್ದು ಏನಿಲ್ಲ ಮಕ್ಳು ಅಡ್ಮಿಷನ್ ಆಯ್ತಾ ಹ್ಮ ಜಾಯಿಂಟ್ ಫ್ಯಾಮಿಲಿ ನಮ್ದು ಹ್ಮ್ ಹಾ ಹ
ದರ್ಶಾಂತ ಇದೆ ಸಿಬಿಎಸ್ಸ ಬೇಸಿ ಬಿಕೋ ಅಪ್ಪಾ ದೇವ್ರೇ ಫೀ ತುಂಬಾ ಹೇಳಿದ್ರು ಅ ಗಾರ್ಮೆಂಟ್ ಹೋಗಿ ಕೇಳ್ಕೊ ಬಂದಿದ್ದೀವಿ ನಾಳೆ ಅಡ್ಮಿಷನ್ ಮಾಡ್ಬೇಕು
ಹೌದಾ ಚಿ ಎಷ್ಟ್ ನ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟಾಂಡರ್ಡಾ
ಎಲ್ಲಿ ಕೇಳಿ ಕೇೇಳಿಸತಾ ಇಲ್ವಾ ನಂದಿನಿ ಅವ್ರ
ನಿಮ್ ವಾಯ್ಸ ನನ್ಗೆ ಸ್ಲೋ ಕೇಳ್ತಿದೆ
ಹೌದಾ ಎಲ್ಲಾರು
ಇವಾಗ ಕೇಳ್ತಿದ್ಯಾ ನಾನ ಹ್ಮ್ ಹ್ಮ ನನ್ನ ಮಾತು ನಿಮ್ ಕ್ಲಿಯರ್ ಆಗಿ ಕೇಳ್ತಿಲ್ಲ ನಿಮ್ ಮಾತ್ ನನ್ ಕ್ಲಿಯರ್ ಆಗ ಕೇಳ್ತಿಲ್ಲ ಕ್ಲಿಯರ ಕೇಳ್ತಾನೆ ಇಲ್ಲ
ನಮ್ದು ಇನ್ ಕೇೇಳಸ್ತಾಲ್ವಾ
ಹಾ ಕೇಳಿಸ್ತಿದೆ ವಯ್ಸು ಲೇಟ್ ಆಗಿ ಕೇಳಿಸಸ್ತಾತ್ ನನ್ಗೆ ನೀವ್ ಹೇಳಾದ ಒಂದ್ ಎರಡ್ ಸೆಕೆಂಡ್ ಕೇಳ್ತಿದ್ದೆ
ಹೌದಾ ಅದೇನು ಗೊತ್ತಿಲ್ವಲ್ಲ ಬಟ್ ಇಲ್ಲ ಅವನು ಎಲ್ ಕೆಜಿ
ಹ್ಮ್ ಮಗಳು
ಮಗಲು ಸೆಕೆಂಡ್ ಸ್ಟಾಂಡರ್ಡ್
ನಮ್ದು ಜಾಯಿಂಟ್ ಫ್ಯಾಮಿಲಿ ಎಲ್ಲಾ ಇದ್ದೀವಿ ನಾವು
ಎಲ್ಲಾ ಇದ್ದೀರಾ.
ತ್ತೆ ಮಾವಾ ಅಜ್ಜಿ. ಮೈದಾ.
ಆ. ಎಲ್ಲಾ ಜೊತೆಲೆ ಇದ್ದೀರಾ.
ಮೈದಾವರ್ಗೆ ಇನ್ನ ಮದ್ವೆ ಆಗಿಲ್ಲಾ.
ಆಗಿಲ್ವಾ.
ಹ ಹ. ಇಲ್ಲಾ. ನಾವ ಒಂದ್ ಏಳ ಜನ ಇದ್ದೀವಿ ಹೇಳ್ಬೇಕು ಸಮಾಚಾರ. ಇನ್ನೇನ್ ಮಾಮೂಲಿ.
ಏನ ಇಬ್ರ ಆ ಮೈ ಮೈದ್ನ ಅಪ್ಪಾ ಮತ್ತ. ಮತ್ತೆ ಹಸ್ಬೆಂಡ್ ಇಬ್ರೇನಾ.
ನಾವಿಬ್ರೂ. ನಾನು ಮತ್ತೆ ನಮ್ಮ್ ಅಜ್. ಸ್ಬೆಂಡ್ ನಮ್ ಮಕ್ಳು. ಅತ್ತೆ ಮಾವಾ. ಆ ಮಾವ. ಅಜ್ಜ ನಮ್ಮ ಅತ್ತೆ ಅವ್ರ ತಾಯಿ ಒಬ್ಬರಿದಾರೆ ಅಜ್ಜಿ. ನಮ್ ಮೈದ ನಮ್ ನಾದನಿ ಮಗಳ ಒಬ್ಳ ಇಲ್ಲೆ ಇಟ್ಕೊಂಡಿದೀವಿ ಹ್ಮ ಟೋಟಲ್ ನಮ್ಮ ಮಕ್ಕಳ ಸೇರಿ ಒಂದ್ ಒಂಬತ್ ಜನ ಆಯ್ತದೆ. ಹ್ಮ್ ಹೌಸ್. ವೈಫೇನೆ. ಎಲ್ಲೋ ಹೋಗೋನ ಈ ಚಿಕ್ಲು ಮಟ್ಕಣ ಎಪ್ಪ ಸಾಕ್ ಆಗದಾ.
ಇದೆಲ್ಲ ಮಾಡ್ಬೇಕಲ್ಲಾ ಅಡಗೆ ಅಡಗೆಲ್ಲ ಸಾಕಾಬಿಡ. ನಿ ಬೇರೆ ಸಮಸ್ಯೆಯಲ್ಲಿ ಅಡಿಗೆ ಮಾಡಿ ಮಾಡಿನೇ ಸಾಕಾಗ್ಬಿಡುತ್ತೆ.
ಹ್ಮ ಆಗಲ್ಲ ಟ. ಆಮೇಲೆ ಇವರು ಬೇರೆ ಒಬ್ಬರೆದ್ರೆ ಒಬ್ರು ಎದ್ಬ ಬಿಡ್ತಾರಾ. ಹೌ ಇಲ್ಲಾ ಮಧ್ಯಾಹ್ನ ಸಾಂಬಾರ್ ಮಾಡಿದ್ರೆ ಸಂಜೆ ರೈಸ್ ಮಾಡ್ಕತ್ತ. ಇಲ್ಲಾಂದ್ರೆ ಅದೇ ಇದ್ರೆ. ಸಂಜೆಗೆ ಮಾಡ್ಕಂತಿವ್.
ಮುದ್ದೆಗಿದ್ದೆ.
ಹ ನಿಮ್ಮಲ್ಲಿ ಮುದ್ದೇನು ರೇರು ಇಲ್ಲಿ ನಮ್ಮನೇಲ್ಲಾದ್ರೆ ದಿನಾ ಮಾಡ್ತಿರುತ್ತೆ ನಮ್ಮಮ್ಮನ ಮನಲಿ
ನಾವು ಇಲೆ ಡೈಲಿ ಬೇಕು
ಹೂ ಆ ಡೈಲಿ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಒಂದ್ಸರ ಸಂಜೆ ಒಂದ್ಸರ
ಹಾ ಇಲ್ಬೇ ಕೆಳಗೆ ಅನ್ನ ಸಾರು ರು ಇಲ್ಲ ಅಂದ್ರೆ ಚಿತ್ರ ನ್ನ ಪುಳಿಯೋಗ್ರೆ ಮ್ಮ್ ಮ್ಮ್ ಮಧ್ಯಾಹ್ನ ಟೈಮು ಹ ಮೂ ಅನ್ನಗಿನ್ನ ಅನ್ನಾಗಿನ್ನ ಮಾಡ್ಕೊಳ್ತೀವಿ ನ ನೈಟ್ ಟೈಮು ಮ್ಮ್ ಇದ್ ಬೇಕೇ ಬೇಕು ಮುದ್ದೆ ಬೇಕೇ ಬೇಕು ಸೋಪ್ ಸಾರು ಮುದ್ದೆ
ಹಾ ಹಾ ನೀವೆ ಎಲ್ಲ ಮಾಡದು ಹಾ
ನೆ ನಾನೊಂತ್ ತ್ರಿ ನಾವು ಜಾಯಿಂಟ್ ಫಾಮಿಲಿಲ್ ಇದ್ವಿ ಇಷ್ಟ್ ಇಷ್ಟುವರ್ಷ
ಹಾ ಹಾ
ನೀವು ತೋಟಂ ಸೇರ್ಕೊಂಡಿದೀವಿ
ಓ ನಿಮ್ ಫ್ಯಾಮಿಲಿ ಮಾತ್ರನಾ
ಹಹೂ ಎಲ್ಲಾ ಊರೆಲ್ಲ ಇರೋದು ಜಾಯಿಂಟ್ ಫ್ಯಾಮಿಲಿನೇ ಆದ್ರೆ ನಾವ್ ಇಲ್ ಮಕ್ಳು ಸೇರ್ಸ್ಬೇಕು ಅಂದ್ಬಿಟ್ಟು ಇಲ್ಲಿ ಬಂದ್ ದೇ ತೋಟ ಸೇರ್ಕೊಂಡಿದ್ದೀವಿ
ಹಾ ಹತ್ರ ನಾ ಅಲ್ಲೆಲ್ಲ ಸ್ಕೂಲ್ ಎಲ್ಲಾ
ಹಾ ಸ್ಕೂಲ್ ಎಲ್ಲ ಹತ್ರಾನೇ ಆದ್ರೆ ಸ್ವಲ್ಪ ಅಮೌಂಟೇ ಜಾಸ್ತಿ ಏನ್ ಮಾಡೋದ್
ಅದೇ ಅದೇ ಏನ್ ಮಾಡಕ್ ಇವಾಗ್ ಯ ಎಲ್ಲ ಜಾಸ್ತಿನೇ ಬಿಡಿ ಅಲ್ಲ ಆದ್ರೆ ಅದ್ನೇ ಕಮ್ಮಿ ಅನ್ಕಬೇಕ್ ನೀವ್ ಅಷ್ಟೇ ಈಗ
ಹಾ ನಿಜಾನೇ ಇಲ್ ಲ್ಲಿ ಇದೇ ಕಮ್ಮಿ ಇನ್ನು ಸಿಟಿಗಳ್ಗೆಲ್ಲ ಹೋದ್ರೆ ನಾವೆಲ್ಲಿ ಕಟ್ಟ ಕಟ್ಟಕ್ ಆಗುತ್ತ
ಹೌದು ಅಯ್ಯೊ ಆಗಲ್ಲ ಹ್ಹ ಹ್ಹ ಮಗ್ಳು ಆಕ್
ಹೂ ಹೂ ಏನ್ ಸಮಾಚಾರ ಹಾ ಮಗಳು ಮಗಳು ಇಬ್ರು ಆಕ್ಟಿವ್ ಅಲ್ ಇದಾರೆ ಚೆನಾಗ್ ಓದುತಾರೆ ಇವ್ನು ಇವಲ್ಲೇ ಸ್ವಲ್ಪ ಆಕ್ಟಿವ್ ಆಗ್ ಇದಾನೆ ಎ ಬಿ ಸಿ ಡಿ ಎಲ್ಲ ಚೆನಾಗಿ ಹೇಳ್ ತನೆ ನೀವ್ ಸೇರ್ಸ್ ಮಾಡ್ತಾನೋ ಗೊತ್ತಿಲ್ಲ ಅವ್ನ್ದೆಲ್ಲ ಭಯ ಇಲ್ಲ ಅವಳಲ್ಲಾ
ಹ
ಹಮ್ದೇ ಸ್ವಲ್ಪ
ಸ್ಟಾರ್ಟಿಂಗ್ ಅಲ್ವೇಗ
ಹಾ ಈಗ ಸ್ಟಾರ್ಟಿಂಗು ಇನ್ನೇನಂದಿನಿ ಅವವ್ರ ಮಕ್ಳಿಬ್ರು ಮಲ್ಕೊಂಡಿದಾರ ಇವಾಗ
ಹಕೊಂಡವ್ರೆ ಅವ ಇವಾಗ ಮಲ್ಗಸ್ಬಿಟ್ಟ ಬಂದೆ ಇಬ್ರನು ಮತ್ತ ಇದದೆ ಸಮಾಚಾರ ಮನೆ ಮುಂದೆ ಎಲ್ಲ ಚೆನ್ನಾಗತೆೇನೆ ನಿಮ್ದು ಹ್ಮ್ ಇಬರು ಒದ ಆದ್ರೆ ಒಂದೇ ಸಲ ಇದ್ ಹೇಳ್ತಾರೆ ಇಲ್ಲಾ ಅಂದ್ರೆ ಒಬ್ಬ್ರಾದ್ಮೇಲೆ ಒಬ್ಬರು ಇದ್ ಹೇಳ್ತಾ ಇರ್ತಾರೆ ಅವನ್ ಮಲಗಸಿದ್ರೆ ಇವನ್ ಇದ ಇವ ಮನಸ್ತಗಾವ ಆವಾ ಇತದೆ ಒಂದ್ಸಲ ಇಬ್ಬ್ರ
ತೋಟ ಮನೆ ಬ್ಯಾಕ್ ಗ್ರೌಂಡ್ ಇನ್ನುೂ ಚೆನ್ನ ಗ ಮತ್ತೆ ಇನ್ ಸ್ವಲ್ಪ ಆ ಕಡೆ ಸ್ವಲ್ಪ ಗ್ಯಾಪ್ ಪಿತಾ ಅದ್ನು ಕ
ಹ್ಮ್ ಹ್ಮ್ ಹ್ಮ್ ಹಾ
ಮಾಡಿ ಹಾಕ್ಸ ಪರ ಕೊಟ್ಟತ್ತು ಬರಲ್ಲ
ಹಾ ಹ
ಅವಾಗ್ಲ ಆದ್ರೂ ಒಂದ್ಸರಿ ರೇರ್ ಅವರು ಬರೋದಿಲ್ಲ
ಹಾ ಸರಿ ಸರಿ ಸರಿ
ಇನ್ನವರ
ಹೇಳ್ಬೇಕಪ್ಪಾ ಸಮಸ್ಯೆ ಸರನ ಏನ ಇಲ್ಲ ನೀ ನ್ ಹೇಳೋಣ ನೀವು ಅಜ್ಜ
ಮತ್ ಹಾ ನಮ್ಮ್ ಅಜ್ಜಿನೂ ಇದ ನಮ್ಮ ಅಜ್ಜಿ ಇರೋದಕ್ ಪರವಾಗಿಲ್ಲ ನಮ್ಗೆ ಏ ಎಲ್ಲಾದ್ರ ಕೆಲ್ಸ ಹೋಗಿ ಬರೋತ್ತಗೆ ಎಲ್ಲ ಮನಲಿ ಸುಮಾರ ಕೆಲಸಾನು ಮಾಡ್ಕೊಬ ಬಿಡ್ತಾರೆ ಅದ್
ನೀವು ಕೆಲ್ಸಕ್ ಹೋಗ್ ತೀರ
ಹ್ಮ್ ಹೋಗ್ತೀನಿ ಇಲ್ಲಿ ಅಕ್ಕಪಕ್ಕ ತೋಟ
ಇವಾಗ ಚೆನ್ನಾಗ್ ಕೇಳ್ತೈತ್ ವಯ್ಸು ಅವವಾಗಲೇ ಕ್ಲೀನ್ ಆಗ್ ಕೇಳ್ತಿರ್ಲಿಲ್ಲ
ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರ್ನಿಲ್ಲ ಅನ್ಸುತ್ತೆ ಇಲ್ಲಿ ಮನೆ ಹತ್ರನೇ ಬಂದ ಇಲ್ಲಿ ಶಬ್ದ ಮಕ್ಳು ಗಲಾಟಿ ಮಾಡ್ತಾರಂತ ಆ ಕಡೆ ಹೋಗಿದೆ
ಹಾ ಹ ಹ ಇವಾಗ ಕ್ಲೀನ್ ಆಗ ಕೇಳಿಸತಿದೆ ನೀವು ಏನ್ ಕೆ
ನಾನು ತೋಟದ ಕೆಲ್ಸನನೆ ಸಂಜೆ ಟೈಮ್ ಮಕ್ಳಿಗೆ ಟ್ಯೂಷನ್ ಮಾಡ್ ತಿನಿ
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ಮಂತ್ಲಿ ಒದುವರೆ ಸಾವಿರ ನ ಬರುತ್ತೆ
ಎಷ್ಟ್ ಜನ ಬರ್ತಾರ
ಅ ಇಲ್ಲಿ ಅಲ್ಲಿ ಊರಲ್ಲಿ ಇರ್ಬೇಕಾದ್ರೆ ಮಾಡ್ತಾ ಇದು ನನ್ ದಿನೇವ್ರೆ ಅದು ಇನ್ನುೂ ಇದ್ ಮಾಡಿಲ್ಲ ಡಿಲೇಟ್ ಮಾಡಿಲ್ಲಾ ನನ್ನ ಹೆಸರು ಇಲ್ ಬಂದ್ಮೇಲೆ ಏನ ಮಂಗ್ ಮಂಗಳವಾರ ಟೈಮ್ ಸಂಂಗಾಗಿ ಹಿಂಗ ಅಂತ ಹೋಗ್ತಿವಲ್ಲಾ ಆವದೇನ ಮಾಡ್ಬಿಟ್ ಬರ್ತೀನಿ ಅಷ್ಟೇ
ಹಾ ಎಷ್ಟ ಎ ಏನು ಎಷ್ಟ ಎಷ್ಟ್ ಜನ ಬರ್ತಾರೆ
ಬರ್ತಾರೆ ಸ್ಕೂಲ್ ಮಕ್ಳು ನಮ್ಮ ಒನ್ ಟು ಫೈವ್ ಫೈವ್ ತನಕ ಇದಾರೆ ನಮ್ಮೂಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಳು
ಹಾ ಹಾ ಹ
ಒಂದ್ ಇಪ್ಪತ್ ಸೀಟ್ ಇದಾರೆ ಅಷ್ಟೇ
ಇಪ್ಪತ್ ಜನಕ್ಕೂ ಮಾಡ್ತೀರಾ
ಇಪ್ಪತ್ ಸೀಟ್ಕೂನುವೆ ಹಾ ಇಪ್ಪತ್ ಸೀಟ್ಕೂ ಮಾಡ್ತೀನಿ ಬರ್ತಾರೆ ಬಂದ್ ಕೂತು ಒಂದು ಟೂ ಅವರ್ಸ್ ಕೂತಿರ್ತಾರೆ
ಹೌದ್
ಏನಾದ್ರರು ಡ್ಯಾನ್ಸ್ ಹಾ ಕೂತ್ಕೋಬಿಡ್ತಾರೆ ಅದೆಲ್ಲ ಏನು ತಂದ ದ್ರೆಲ್ಲ ಕೂತವರು ಡ್ಯಾನ್ಸು ಗಿನ್ಸು ಆಮೇಲೆ ಅ ಗೇಮ್ಸು
ಹಾ ಹಾ
ಬಟ್ಟ ಅವ್ರಿಗೆ ಏನಾದ್ರು ಒಂದು ಪಾಠ ಎಲ್ಳ್ಕ ಕೊಟ್ರೆ ಸಾಕು ಚೆನ್ನಾಗ್ ಬಂದ ಹೋಗ್ತಾರೆ
ಹಾ ಸರಿ ಸರಿ ಹೇಳ್ಬೇಕಪ್ಪಾ ಸಮಾಚಾರ
ಹ್ಮ್ ಏನ್ ಏನ್ ಹೇಳ ಬನ್ನಿ ಬಿಸಲ್ ಅಕಡೆ
ಹ್ ಮಳೆ ನೀ ಮೊನೆಯ ಮೊನ್ನೆ ಸಖತ್ ಮಳೆ ಇತತ್ತು ಇವತ್ ಬಿಸ್ಲು
ಇವತ್ ಬಿಸಲು ಲ ನಮ್ಗು ಮೊನ್ನೆ ಇತ್ತು ಗುಡುಗು ಮಿಂಚು ಖಾಲಿ ಜಾಸ್ತಿ ಇತ್ತು ನಮ್ಗೆ ಇವತ್ತೇಏನು ಇಲ್ಲ ಬಿಸಿ್ಲುೋ ಬಿಸಿ್ಲು ಹೊಡಿತಾ ಇದೆ ಹಾ ಸರಿ ನಂದಿನಿವ್ರ ಆ ಹ ಸ